ಆರಾಮ್ದಿಯೆಮ್ಮಾ?
ಆರಾಮಿದೀನ ನೋಡ್ರಿ ನಿವ್ರಿ? ಹ್ಮ್ ಟೀ ಆಗೇದರಿ.
ಆಗೇದ ನೋಡಮ್ಮ ನಿಮ್ದ? ಹ್ಮ ಏನು ಸ್ಕೂಲ್ ಮುಗ್ಸೊಂಡು ಇವಾಗ ಬಂದೇನ?
ಯಾ ಸ್ಕೂಲ್ ಮುಗಿಸಿಕೊಂಡು ಬಂದಿನಿ ನೋಡ ಸಾಯಂಕಾಲ ನಾಲ್ಕವರಿ ಇವಾಗ ಎರಡ್ ದಿನ ಆಯ್ತು ಮೂರ್ ವರೆಗೆ ಸರ್ ಹೋಗಂದ್ರ.
ಹ್ಮ್ ಹ್ಮ್.
ಮೂರೂವರೆಗೆ ಬರಾಕತ್ತ.
ಹ್ಮ್ ಹ್ಮ.
ಹಾ ರೀ.
ಹೌದಾ ಅಂದ್ರೆ ಈ ಸರಿಯಾಗಿ ಕ್ಲಾಸ್ ನಡೆಯಲ್ಲನ ಸರಿಯಾಗಿ -
ಹ್ಮ ಕ್ಲಾಸ್ ಇನ್ನ ಮಕ್ಕಳ ಬಂದಿಲ್ಲಾ. ಅಡ್ಮಿ ಅಡ್ಮಿಷನ್ ನಡದಾವ ಮೂರ್ ಗಂಟೆ ತನ ಅಡ್ಮಿಷನ್ ಬರ್ತಾವ ಮೂರ ಮೇಲೆ ಯಾವಿರಲ್ಲ ಎಲ್ಲ ಇದು ಮಾಡಿ ಮುಗಿದ್ಮೇಲೆ ಬಂದ್ಬಿಡದ್ ಮನೆಗೆ.
ಹೌದಾ ಅಂದ್ರೆ ಯಾವ ಸಬ್ಜೆಕ್ಟ್ ಇದ ಟೀಚ್ ಮಾಡ್ತೀರಿ.
ಕನ್ನಡ ರಿ.
ಕನ್ನಡ ಅನಾ ಹ್ಮ ಹ್ಮ ಹೈಸ್ಕೂಲಕ್ಕ ಏನ ಪ್ರೈಮರಿ ಅಮ್ಮ. ಹೈಸ್ಕೂಲಾ
ಹೈಸ್ಕೂಲ್ ರೀ ಬ ಬಾಯ್ಸ್ ಕರೆ ಲೇಡೀಸ್ಗ ಇಲ್ಲ. ಬಾಯ್ಸ್ ಹುಡುಗ್ರು. ನಿಮ್ಮ ಸ್ಟ್ರೆಂತ್ ಕಡಿಮೆ ಐತಿ ಬಾಳ ಹೆವಿ ಇಲ್ಲ.
ಹೌದಾ. ಅಂದ್ರೆ ಅಲ್ಲೆಲ್ಲಾ ಹಾಸ್ಟೆಲ್ಗಳೆಲ್ಲ ಇದ್ದಾವೇನ.
ಹಾ ಹಾಸ್ಟೆಲ್ ಅದಾವ್ರಿ ಅದ್ಕ ಇನ್ನು ಜಾಸ್ತಿನ ಅದಾವ ಬಿಡ್ತಾರ ಬೇರೆ ಬೇರೆ ಕಡೆಯಿಂದ
ಹೌದ ಹ್ಮ ಹ್ಮ್ ಅಂದ್ರೆ ನೀವು ಏನು ಬಿ ಎಡ್ ಮುಗದದ?
ಹಾ ಬಿ ಎಡ್ ಬಿಎಡ್.
ಹ ಅಂದ್ರೆ ಈಗ ಟೀಚಿಂಗ್ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತರಿ
ಹಂಗೆ ಟೀಚರ್ ಆಗಿ ವರ್ಕ್ ಮಾಡತ
ಅಂದ್ರೆ ಟೇಟಿ ಅದನ ಮಾಡ್ಕೊಂಡಿಲ್ಲ ಹ್ಮ್ ಹ್ಮ್ ಹ್ಮ್ ಈಗ್ ಬಿಡ್ಬೋದಲ್ಲ ಅಕ್ಟೋರ್ ಸಪರೋಳನ ಟಿ ಬಿಡ್ತಾರ ಅಂತ ಕೇಳದ ಹ ಅದಕ್ಕೆ ಪ್ರಿಪೇರ್ ಆಗ್ರಿ ಈ ಹ ಹ್ಮ ಅಂದ್ರ ಟೀಟಿ ತಕೊಂಡ್ರ ಟೀಟಿ ತಕೊಂಡ್ರಿ ಎಲ್ಲಾದ್ರೂ ಗೆಸ್ಟ್ ವಿಚಾರ ತಗೋಬೇಕಾದ್ ಟೀ ಟೀ ಮಾಡ್ಲೇಬೇಕ ಕಡ್ಡಾಯ ಆದ
ಇಲ್ಲರಿ ಇಲ್ಲ ಅಂತ ಇನ್ನಬ ರೂಲ್ಸ್ ಇಲ್ರಿ ಅದ ಇವಾಗ
ಕಡೆ ಟಿ ಟಿ ಆಗಿತ್ತ ಅಂದ್ರ ಫಸ್ಟ್ ಪ್ರಸಸ್ ತ ಕೊಡ್ತಾರ ಅವ್ರಿಗೆ
ಇಲ್ಲಾರೀ ನಮ ಸೈಡ್ ಹಂಗ ಅಂತ ಅವ ಇಬ್ರು ಮೂವರ್ ಬಂದಾರ ಇವ ಇಾಗ ಇವತ್ತು ನಮ್ದು ಟೆಟ್ ಆಗೈತಿ ಟೆಟ್ ಆಗ್ಲ ಕರ್ಕೊಂಡಿ
ಹ್ಮ್ ಐ್ತ್ ಯಾವ್ದ ರೂಲ್ಸ್ ಅದಾ ಬಟ್ಟ ನೀವು ಅಲ್ಲಿ ಇದು ಯಾವ ತರ ಇಲ್ಲ ನತಿ
ಇದು ರೂಲ್ಸ್ ಇಲ್ಲ ಆದ್ಯತೆ ಇಲ್ಲ ಅಂತ ಹೇಳಾರ ಬಿ ಎ ಬಿ ಎಡ್ ಆದ್ರೆ ಆಯ್ತು ಡಿಗ್ರಿ ಅಲ್ಲಿ ಆಫ್ ನಲ್ ತಗೊಂಡಿದ್ರೆ ಕನ್ನಡ ಆಫ್ನಲ್ ಇಂಗ್ಲೀಷ್ ಆಫ್ ನಲ್ ಕನ್ನಡ ಆಫ್ ನಲ್ಲಿ ಹಂಡಿ ಅಂತ ಹೇಳಿ ಇರ್ತದಲ್ರಿ ಅ ವ್ರಿಗೆ ಕನ್ನಡ ಹೇಳಕ್ ಆದ
ಹೌದೌದು ಹ ಹಾ ಆಪ್ಷನಲ್ ಕ ಹ ನಾವ ಯಾವ್ದ ಆಪ್ಷನಲ್ ಮಾಡಿರ್ತವಿ ಅದನ್ನ ಮಾಡಕ್ ಇ ಇರ್ತದ
ಹ್ಮ್ ವ್ಯಾನ್ಯ ಇರ್ತಾನೆ ಮಾಮೂಲಿ ಕನ್ನಡ ತಗಲಾರದರು ಅವ್ರುನು ಕನ್ನಡ ಮಾಡ್ಬೋದು ಇರ್ಲಿಲ್ಲ ಅಲ್ಲಿ ಆಫ್ನಲ್ ಮಾಡ್ದವ್ ಯಾರು ಅಂತ ಅಂದ್ರೆ ಅವರು ಮಾಡ್ಬೋದು
ಹೌದಣ ಹ್ಮ ಹ್ಮ್
ಜಾಸ್ತಿ ಸೋಷಲ್ಗೆ ಜಾಸ್ತಿ
ಶೌಚಲ್ ಕಾಣ್ರ ತಗೊಳೋದ ಜಾಸ್ತಿ ಹ ಮತ್ತೆ ಯಾಕಂದ್ರ ಅದನ್ನೇ ಬ ಹ ತಗೊಂತಾರಲ್ಲ
ಕನ್ನಡಕ್ಕ ಇನ್ನು ಆಾಕ್ನ ಕೇಳಕ್ತ್ತಾರಲ್ಲ ಸುಮ್ನೆ ಆಗ್ಯಾರ ಸೋಷಲ್ ಕಂಟ್ರರು ಹೆವಿ ನಡದದ್ ನೋಡ್ರಿ ಕೈಪೋಟಿ
ಹೌದೌದ್ ಹಂಗೆ ಆಗ್ತ ಮತ್ತತ್ ಅಷ್ಟರು ಅದನೇ ಮಾಡ್ದಾಗ ಈಸಿ ಆಗ್ಬಿಡ್ತ ಅದ್ನೇ ಮಾಡ್ಬಿಡ್ತ ಹಂಗಾಗಿ ನಾನಿ ನಾನಿ ಅಂತಾರ ಹ್ಮ್ ನಮ್ ಕಡೆನ ಹಗೆ ಆಗ್ಯದ
ನಮ್ಗೆ ಅಂಗಗೆ ಆ
ಹ್ಮ್ ಅಂದ್ರೆ ಟಿ ಟಿ ಒಂದ್ ಮಾಡ್ಕೊ ಟಿ ಟಿ ಒಂದ್ ಮಾಡ್ಕೊಂಡ್ ಬಿಟ್ರೆ ಅನ್ಕೂಲ ಆಗತ್ತೆ ಯ ಏನ ಕ ಟಿ ಆದ್ರ ಅವ್ರ ಟಿ ಆಐತಿ ಅವ್ರ ಹೆಂಗ ಕರ್
ಪ್ರೀತಿ ಒಂದ್ ಎಮ್ಮೆ ಎಮ್ಮೆ ಮಾಡ್ಕೊಬು ಮನ ಎಮ್ಮೆ ಟೀಟ ಎರಲ್ಲ ಮಾಡ್ಕೊಂಡು ಸಲ್ ಓ
ಹ್ಮ್ ಮತ್ತೆ ಎಲ್ರು ಆರಾಮ್ದಾರಲ್ಲ ಮನೇಲಿ
ಎಲ್ಲಾರ ರಮದ್ರ ಅಲ್ಲಿ ಎಲ್ಲಾರ ರಮದಾರೀೂ ಗೋಬಂದ್ರ ರೀ ಮತ್ತೆ
ಹಾ ಸ್ಕೂಲ್ಗ ಅವತ್ತು ಪಫಸ್ಟ್ ಡೇ ಅಲ್ಲಾ ಹಾ ಇವತ್ತು ಫಸ್ಟ್ ಡೇ ಹೋಗಿದ್ರು
ಹಾ
ಬಂದ್ರ ನೋಡ ಐದ್ ಗಂಟೆ ಬೆಳಿಗ್ಗೆ ಎಂಟವ್ರ ಎಂಬತ್ತಕ್ ಹೋಗ್ತಾರ ಹ ಸಾಯಂಕಾಲ ಐದ್ ಗಂಟೆಗೆ ಬರ್ತಾರ ಮನೆಗೆ
ಹೌದೌದು ಈಗ ಸ್ವಲ್ಪ ನೆಮ್ಮದಿ ಅನಿಸ್ತದ
ಪ್ರರ್ತಿ ಮನೆಗೆ
ಪ್ರೀ ಇದ್ಯಾ.
ಯೇಕಾದ್ರೆ ಯಾರಿದ್ರ ಚೆಂದ ಕಿರಿ ಕಿರಿ ಆಗ್ತದ. ಅವ್ರ್ದ ಹ್ಮ್ ಅವ್ರ್ದೇ ಮಾಡದೇ ಸ್ವಲ್ಪ ಇದಾಗಬಿಡ್ತದ.
ಹ್ಮ ಇನ್ನು ನಮ್ಮ್ ಮನೆಯಲೆಲ್ಲಾ ನಮ್ಮ ಚಿಕ್ಕಪ್ಪನ ಮಕ್ಳ ಸೋಮವಾರ ಹೋಗ್ತೀನ ಅನ್ಕಂತಾರ ಹ್ಮ‌. ಸೋಮವಾರಲಿ ತೋತಾರಂತೆ.
ಹ್ಮ್ ಹ್ಮ್ ನಾವು ಒನ್ನೆ ತಾರಿಕ್ ಯಿಂದ ಕಸಿದ್ವಿ ಇಲ್ಲಿ ಇದು ಗೌರ್ಮೆಂಟ್ ಸ್ಕೂಲ್ ಒಳ ಕಳ್ಸಿದ್ವಲ್ಲಾ. ಹ್ಮ್ ಈವತ್ತು ಫಸ್ಟ್ ಡೇ ಆಯವ ಅಲ್ಲಿ ಸ್ಟಾರ್ಟ್ ಆಗತ್ತು ಪ್ರೈವೇಟ್. ಹಿಂಗಾಗಿ ಇವತ್ತಿಂದ ಎಲ್ಲಿ ಹಗಳು ಹೊಟ್ಟಿದಾರ್ ನಾಡ.
ಹೌದಲ್ರಿ
ಹ್ಮ್
ನಾನ್ ಇನ್ನೆಲ್ಲಿಂದ ನಾ ನೆನ್ನೆಲಿಂದ ಜಾಯಿನ್ ಆದೆ.
ಹ್ಮ್ ನಿನ್ನೆ ನಿನ್ನೆಯಿಂದ ಹೊಂಟಿದರಿ ನೀವು. ಅಂದ್ರೆ ಆದು. ಏನು ಏನ್ ಹುಡುಗರ ಸಂಖ್ಯ ಮೇಲೆ ತಗೊಂತಾರ ಎಷ್ಟ್ಟಿಚಾರ್ ಹೌದಲ್ಲ.
ಹ್ಮ ಹುಡುಗರ ಸಂಖ್ಯೆ ಮೇಲ್ ತಂತಾರೆ ಗೌರ್ಮೆಂಟ್ ಸ್ಕೂಲ್. ಹ ಅಂದ್ರೆ ಹೈಸ್ಕೂಲ್ಗ್ ಸಬ್ಜೆಕ್ಟ್ ವೈಸ್ ಇರ್ತಾವ್ರಿ ಪ್ರೈಮರಿ. ರಗ ಹುಡುಗರ ಸಂಖ್ಯೆ ಮೇಲೆ ತಾಂತರ. ಹೈ ಸ್ಕೂಲಗ್ ಮಾತ್ರ ಸಬ್ಜೆಡ್ ವೈಸ್ ತಗೋಬೇಕು ಆರ್ ಸಬ್ಜೆಕ್ಟಗ ಆರ್ ಗಿಫ್ಟ್ ಟೀಚರ್ ತಗೊಂತಾರ.
ಹೌದೌದೌದು ಅಂದ್ರೆ ಸ್ಟ್ ಹ ಗೌರ್ಮೆಂಟ್ ಟೀಚರ್ ಇದ್ರೆ ಬಿಟ್ಟು ತಗೊಂತಾರ ಅ. ಹ ಅವ್ರ.
ಹ್ಮ್ ಅಷ್ಟೆ ಸಪ್ಸಡ್ ಈಗ ನೋಡ್ರಿ ನಮ್ಮಲ್ಲಿ ಇಂಡಿಯಾ ಅದಾರಾ. ಗೌರ್ಮೆಂಟ್ ಹುಡುಕಿದ ಐದ್ ಸಬ್ಜೆಕ್ಟ್ ನಮನ ತಾಂಡರ್.
ಐದು ಸಬ್ಜೆಕ್ಟುಗೆಷ್ಟೇ.
ಗೆಸ್ಟ್
ಬ ಬ ಬ ಅಂದ್ರು ಅಜಯ್ತ ಕೆಲ್ಸ ಹೆಮಸ್ ದರ ಇಲ್ಲ.
ಹೆಡ್ ಮಾಸ್ಟರ್ ಅವರೇ ಹಿಂದಿ ಟೀಚರ್ ಹೆಡ್ ಮಾಸ್ಟರ್.
ಅವ್ರ ಒಟ್ಟ ಒಂದು ಸ್ಕೂಲ್ಗ್ ಒಬೇ ಗವ್ರ್ಮೆಂಟ್ ಟೀಚರ್.
ಒಬ್ ಒಬ್ರೇ. ಇಲ್ಲಿ ನಮ್ಮಲ್ಲೇ ಇತ್ತ ನಮ್ದ ಒಂದೇ ಸ್ಕೂಲ್ ಇಡ ನಮ್ ತಾಲೂಕಲ್ಲಿ ಉಳಕಿದರೆಲ್ಲೆಲ್ಲ. ನಾಕ್ ನಾಕ್ ಜನ ಅದರ ಎಲ್ಲ ಸ್ಕೂಲ್ಲಿ ಅ ಹ ಸ್ಕೂಲಲ್ಲಿ ಮಾತ್ರ ಇದು.
ಹಂಗೇಕ ಹಾಕ್ಬೇಕಾಗಿತ್ತಲ್ಲ. ಅಂದ್ರೆ ಎಲ್ಲಾನೂ ಹ್ಮ್
ಆಯೋ ಐದು ಜನ ಟೀಚರ್ಸ್ ಗೌರ್ಮೆಂಟ್ ಇದ್ದಾರೆ ನಾನ್ ಜಾಯ್ನ್ ಆದಾಗ. ನಾನ್ ಜಾಯಿನ್ ಆದಾಗ ಐದು ಜನ. ಟೀಚರ್ಸ್ ಇದರು ಅಂತರು ಐದು ಜನ ಹೋಗಿ ಒಬ್ರೆ ಉಳ್ ಕಂಡಂಗ ಆಯ್ತು ಕನ್ನಡ ಬಿಟ್ಟು ಎಲ್ಲಾ.
ಹ್ಮ್ ಜವಾಬ್ದಾರಿಗಳೆಲ್ಲಾ ಹೆಚ್ಚಾಗಿಬಿಡ್ತದ ಈಗ.
ಅವ್ರಿಗೆ ಹೆಚ್ಚ ಆಗತ್ತ ಅವ್ರ ನನ್ಗ್ ಸ್ವಲ್ಪ ಪ್ರೆಸರ್ ವರ್ಕ್ ನಾನ್ ಜಾ ಚೆನ್ನಾಗ್ ಮಾಡ್ತೀನಿ ನಾ ನಾನ ಹಬ್ಬಕ್ಕೆ ಲೇಡಿ ಟೀಚರ್ ಉಳಕ್ಕ ಇದೆಲ್ಲಾ ಬಾಯ್ಸ್. ಅವ್ರೇ ಸೇರ್ಸದಾರ ಅವ್ರೇನ್ ಯಥೇಛವಾಗಿ ಮಾಡಲ್ಲ ಅವರು.
ಹೌದೌದು
ನನ್ನೊಬ್ಬಕ್ಕಿನೇ ಕರ್ಕಂಡ್ರೀ ಇವತ್ತು.
ಹ್ಮ್ ಹ್ಮ್ ಹ್ಮ್
ಎರಡು ದಿನ ಆಯ್ತ್ ನನ್ನ ಹಬ್ಬಕ್ಕನ್ ಕರ್ಕೊಂಡ ಅವ್ರ ಇನ್ನ ಸೋಮಾರ್ಲಿಂದ ಕರ್ಕೊಂತಾರಂತ ಅವ್ರನ್ನ
ಹ್ಮ್ ಹ್ಮ್
ಹ್ಮ್ ಹೋಗಿ ಅಡ್ಮಿಷನ್ ಮಾಡ್ಕೋಕಲ್ಲ ಅವ್ರಿಗೆ ಅಡ್ಮಿಷನ್ ಮಾಡ್ಕ ಕೆವಿ ಆಗ್ಬಿಟ್ಟದವ ಎರಡೆೇ ಮಾಡ್ಕ. ಕಖಂಡಾರ ಅವರು ಒಟ್ಟ
ಹ್ಮ್ ಅಂದ್ರೆ ಈಗೆ ಎಷ್ಟು ಪೇಮೆಂಟ್ ಎಷ್ಟ ಹತ್ತುವರೆ ಸಾವರ ಎಷ್ಟು ಹನ್ನೆರಡವರೆ ಸಾವಿರ ರೂಪ ಎಷ್ಟು ಕೊಡ್ಬೇಕ
ಹ್ಮ್
ಅದನ್ನ ಅವರಿನ ಯತಿಂದ
ಹನ್ನೆರುವರೆ ಇತರಿ ಹೋದ್ ವರ್ಷ ಈಗ ಮತ್ತೆ ಎರಡ್ ವರ್ಷ ಎ ಎರಡ್ ಸಾವಿರ ಹೆಚ್ಚಗ್ ಮಾಡ್ಯಾರತ್ರಿ ನನ್ಗೂ ಗೊತ್ತಿಲ್ಲ ಇವತ್ ಸಾವಿರ ನನ್ಗೆ ಬೈದ್ರು ಹನ್ನೆರಡುವರೆ ಅಂತ ನಾನ್ ಅಂದೆ ಆ ಹದ್ನಾಕವರೆ ಅಮ್ಮ ಎಲ್ಲಿದ್ದೆ ಅಂತ ಬೈದ್ರು
ಹೌದಾ ಅಂದ್ರ ರಯ್ತಲ್ಲ ಮಾತಾ
ಮೊನ್ನೆ ಬಜ್ರಂತ ಮಂಡನಲ್ಲ ಯಚಿಸಿದಾರಂತೆ
ಹ್ಮ್
ಹ್ಮ್ ಅದ್ಕ್ಕ ಸರ್ ಅಂದ್ರೆ ಇಲ್ಲ ಮಾ ಗೊತ್ತಿಲ್ಲ ನ್ ನಿನ್ಗಂದ್ರೆ ಸರ್ ಕರ ಗೊತ್ತಿಲ್ಲ ಇಲ್ಲ ರೀ ನನ್ಗ ನೀ ಸುಳ್ಳು ಹೇಳ್ತೀರಿ ನಂದೆ ಇಲ್ಲಮ್ಮ ಹೆಚ್ಚಿಗಗ್ ಹದ್ನಾಕುವರೆ ನೋಡಿ ಈಗ ಅಂತ ಹೇಳಿದ್ರು ಅವ್ರು
ಹೌದಾ ಅಂದ್ರೆ ನಾನು ಇನ್ನ ಎಷ್ಟು ಹನ್ನೆರಡು ಹನ್ನೆಡವರೆ ಅಂತಾನೇ ಅನ್ಕೊಂತಾ ಕುತಿದ್ವಿ
ಇಲ್ಲ ಇಲ್ಲಾರೀ ನಾ ಹಂಗ ಅನ್ಕೊಂಡಿದ್ದೆ ಅಷ್ಟೇ ಅನ್ಕೊಂಡಿದ್ದೆ ಈಗ್ ಗೊತ್ತಾಯ್ತು
ಹ್ಮ್ ಹ್ಮ್ ಚಲೋ ಆಯ್ತಲ್ ಮತ್ತ ಅದ್ನಾಕವರೆ ಸಾರ ಆರಾಮ
ಹ್ಮ ನಿಮ್ ಸಬ್ಜೆಕ್ಟ್ ಯಾವ್ರಿ ನಿಮ್ದು ಸಬ್ಜೆಕ್ಟ್
ನಮ್ದು ಕಡ ಕಶಾಲ ನಾವು ಈಗ ಇಲ್ಲ ನಾವು ಮೊದಲ ಆಫ ಡಿಗ್ರಿ ಮಾಡಿದ್ದ ಕ ಇದು ಹಿಸ್ಟ್ರಿ ಮಾಡಿದ್ದೆ ಡಿಗ್ರಿಲ್ಲಿ ಆಪ್ನಲ್ ್ರೀ ಮಾಡಿದ್ರೆ ಸೋಶಲ್ಯ ಕಾರ ತಗೋಬೇಕಲ್ಲಾ
ಹ್ಮ್ ಹೌದೌದು
ಸಷನ್ ಕಂಡನ ತಗೋಬೇಕು ಹಿಂಗಾಗಿ ಅ್ದನೇ ತಗೊಂಡದ ಹ್ಮ್ ನಾವೆಲ್ಲ ಮು ಕಲ್ತ್ ಹ ಬ್ನಯ್ತ ಗ್ರರಿ ಎರಡ್ಾವಿರ ಹದ್ಂಟರಾಗ ಮುಗ್ದ್ ಹಿನೇಳು ಹದಿನದು ಹ್ಮ್ ಹಿಂಗಾಗಿ ಗ್ಯಾಪ್ ಮಾಡಿ ಇವಾಗ್ ಮಾಡಿ
ಹೌದು
ಹ್ಮ್ ಈಗನ್ ಕೆಲಕ ಇಂಗ್ಲೀಷ್ ಮಾಡ್ತಿದ್ದೆ ಅವಾಗ ಮುಗದ್ ಬಿಟ್ಟತ್ತರ ಅವಾಗ ಹಾಗೆ ನಾವು ಬೇಡ್ ಮಾಡ್ಕೊಂಡಿದ್ರಿಟತಿಗೆಗೆ ವರ್ಕ್ ವರ್ಕ್ ಮಾಡ್ತಿದ್ವಿ ಅದು ಹಿಂಗಾಗಿ ಸಮಸ್ಯೆಗಳಿಂದ್ರ. ಬಿಟ್ಟ ಬಿಿಟ್ಟವಿ
ಹೌದ್ರಿ
ಹ್ಮ
ಹ್ಮ್
ಆದ್ರೂ ಅ ಇಲ್ಲಿ ಇಂಗ್ಲಿಷ್ಗೆ ನೀಡದ್ ನಮ್ ಕಡೆ
ಇಂಗ್ಲಿೀಷ್ ಜಾಸ್ತಿ
ಹ್ಮ್ ಅಂದ್ರೆ ಕಡಿಮೆ ಹ್ಮ್ ಹ್ಮ್ ಕಡಿಮೆ ಆಪ್ಷನಲ್ ಇಂಗ್ಲಿಷ್ ಮಾಡ್ದಾರ ಅತ್ತ ಕಡಿಮೆ ಈಗೀಗ್ ಮಾಡಕತ್ತಾರ
ಇಲ್ಲಿನ ಕಡಿಮೆ ಅದಾರೀ ನಾನು ನಾವ್ ಅದನ್ನ ಮಾಡ ಲ್ಲೆಲ್ಲ ನಂಗ ಆಕದೆ ಈಗ
ಅಂದ್ರೆ ನೀವ್ ಮಾಡಿದ್ದ ಕಾಣ ಏನ
ಹ್ಮ ನಾನು ಅಸ್ಪ್ನಲ್ ಕನ್ನಡ ಮಾಡಿನ್ರಿ ನಾನ್ ತಗಲಿಲ್ಲರಿ. ನಾನು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಹಿಂದುಳಿದಕಿರಿ.
ಹ್ಮ್ ಹ್ಮ್ ಹ್ಮ್
ಹಾಗಾಗಿ ಕನ್ನಡನೇ ತಗೊಂಡೇರಿ ನಾನ್ ಈಸಿ ಆಗತ್ತಂತ. ಇನ್ನ ಬೆಟ್ಟರಿ ನಾನು ಸೋಷೆಲ್ ಆರ ತಗೊಂಡಿದ್ನ ಅಂದ್ರ ಇನ್ನ ಯಾವ್ದಾರ ಹಿಸ್ಟ್ರಿ ಅದ್ ತಗೊಂಡಿದ್ರಿನ. ಇದಕ್ತಿತ್ರಿ ಆಫ್ನಲ್ ಕನ್ನಡ ತಗೊಂಡಿನ್ರಿ ಇನ್ನ ನಮ್ಮೂಊರಾಗ ಯಾರು ಮಾಡಿಲ್ಲರಿ
ಹೌದನು ನಾವ್ ಹಿಸ್ಟ್ರಿ ಮಾಡಿವಿ ಹಿಂಗಾಗಿ ಸ್ ಸೋಷಲ್ ಕಡಾನೇ ವರ್ಕ್ ಮಾಡಕತಿ ಹಂಗಾಗಿ ಆತ ಹ.
ನನ್ ಮೂರ್ ವರ್ಷ ಆಯ್ತ. ತಲ್ರಿ ಅದೇ ಸ್ಕೂಲ ಮಾಡತನಿ ನನ್ಗ ಕಾಂಪಿಟಷನ್ ಮುಗಿತ್ರಿ ಟೈಮ್.
ಐ ಇಲ್ಲ ಹಾ ಮಾಡ.
ಹಾ
ಕಟ್ ಮಾಡ್ರಿ.